ಹ ಹಲೋ ಅಲ್ತಾ ಪಡ್ಲ ನ ನ
ಯಾರು
ತಬ್ಬುಲೆ ಅಲ್ಲ ದೊಡ್ಡದ ಹ ಪ್ನೆಣ ಹ
ಹಲೋ
ಮತ್ತೆ ಕೊಡ್ತೀನಲ್ಲ ಅಂಗ ಕು ಕೊಡ್ತ ಈ ಕೊಟ್ಟ
ಅಲೋ ಏನ್ೀ ಸೌಂಡ್ ಬರ್ತಾ ಏನು ಅಲ್ಲ ಏನ ಸೌಂಡ್ ಬರ್ತಾ ಇದೆ
ಅಂದ್ರೆ ನಮ್ಮ್ ಹುಡುಗರ್ದಾರಲ್ಲ
ಹಾ ಹೌದೌದು
ಏನು ಡಿಸ್ಕಸ್ ಮಾಡ್ತಿದಿದ್ದಾರೆಂತ ಅವರು
ಓ ಅಂತ ಗಂಭೀರವಾದ ಡಿಸ್ಕಷನ್ ಏನ್ರೀ
ಹಾ ಇದು ಗಂಭೀರ ಅವಾದ ರ ಕಲ್ಸಿದ್ದೇನೆರ
ಹ ಓ ಹ ಹಾ ಇದು ಮೊನ್ನೆ ಇದು ಪೋಷ ಬಿಟ್ರ ಅಂತಲ್ರಿ ಸಿ ಆರ್ ಡಿ ಆರ್ ಅಂತ ಹೌದಾ ನೋಡಿದ್ರಲ್ಲಾ
ಹೌದ್ರಿ ಮತ್ತೆ ಸಿ ಆರ್ ಡಿ ಆರ್ ಬಿಟ್ಟಿದಾರಂತೆ ಮತ್ತೆ ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಬಿಟ್ಟಿದ್ದಾರಂತೆ
ಹ ಪಿ ಅದರಲ್ಲಿ ಮತ್ತೆ ಸಿ ಆ ಡಿ ಆರ್ಲಿ ಸ್ವಲ್ಪ ಹೆಚ್ಚಿಗೆ ಮಾಡಿದಾರಂತೆ
ಹೌದಾ
ಹಾಂಏಜ್ ಸ್ವಲ್ಪ ಹೆಚ್ಚಿಗೆ ಮಾಡಿದೇತೆ ಅರವತ್ತು ವರ್ಷ ಐದು ನಲ್ವತ್ತು ವರ್ಷ ಮತ್ತ ಏದ್ ಸ್ವಲ್ಪ
ಅಂಬಲ್ಲಿಗೆ ನೀವು
ಎಲ್ಲ ಎಲ್ಲ ಕನ್ಫ್ಯೂಸ್ ಐತ್ರಿ ನಲ್ವತ್ ವರ್ಷ ನಲ್ವತ್ ವರ್ಷ ಅಂತ ಏಜ್ ಇಟ್ಟಿದಿದ್ದಾರೆ ಅಂತ ಅದ್ರೆ
ಹೌದಾ
ಹಾ ಮತ್ತ
ಮತ್ತೆ ಅದೇ ಅಪ್ಲಿಕೇಶನ್ ಹಾಕ್ಬೇಕು ನಮ್ಮ ಅಣ್ಣ ಮದುವೆ ಆಗಿದೆ್ಮ ಳಿದ ಅವನಿಗೆ
ಹ ಮದುವಗ ಮ ಲಕ್ಕಣಾಗಿ ಮಗಡ ಆಗಾಗಿದೆ
ಹಾ ಮದುವವೆ ಆದ್ಮೇಲೆ ಮಕ್ಕಳ ಆಾಗದಲ್ಲ
ಹೌದೌದು ಇಲ್ಲ ನಮ್ಮ ಎಲ್ಲಿ ಮಕ್ಕಳಾದ್ಮೇಲೆ ಮದುವ ಆಗ ಅ ಮಾಡಿದ್ದಿದೆ ನಾನು
ಹ ಅತ್ತ ಅತ್ತ ನರಕನ
ಹೌದ ಅವ್ರ ಅನೋರ ಅದೇ ಕನ್ಫ್ಯೂಸ್ ಯ್ತು ನನ್ಗೆ ಯಾವಾಗಯ್ತ ಮದನ್ ಕರ್ಸ ಅಲ್ಲ ನಮ್ಗೆ
ಅದೇ ಏನ್ ಮಾಡದ್ರಿ ಮತ್ತ ಎರಡು ಮಕ್ಕಳುನ್ ಆಗ್ಯ ಅವವಾಗ ಏನ್ ಮಾಡಿದ್ರ ಬಿಡ ಅದು ಅದ ಅದು ಎರಡು ಮಕ್ಕಳ ಆಗವಲ್ರೀ ಅವನು
ಹಾ ರೀ
ಅವನ್ ಮಕ್ಕಳ ವಯಸ್ಸೀಗ ಇಪ್ಪತ್ ವಯಸ್ಸ ಅವ್ರಿಗ
ಆ
ಹ ಅತ್ಗ ಇಪ್ಪತ್ತೊಂಬತ್ ಇ ಇದು ಮೂವತ್ತ ಏನ್ ಇದಾವೆ ಈಗ
ಹ ಹಾ
ಈಗ ಏನಂತಂದ್ರೆ ಈಗ ಈಗ ಆತ ಅತನ ಕೂಡ ಅಪ್ಲಿಕೇಶನ್ ಆಕ್ತಾನಂತೆ ಅಣ್ಣನು ಕೂಡ ಅಣ್ಣನ ಮಕ್ಕಳನು ಕೂಡ ಅಪ್ಲಿಕೇಶನ್ ಹಾಕ್ತಾನಂತೆ
ಓ ಇದು ನೋಡ್ರಿ ವಿಧಿ ಹೇ ವಿಧಿವ ವಷ ಹೆಂಗಿದೆ ಅಂದ್ರ ತಂದೆ ಮಕ್ಕಳು ಒಂದೇ ಅಪ್ಲಿಕೇಶನ್ ಹಾಕಿ ಒಂದೇ ಪೋಸ್ಟ್ ಬರಿತಿದಾರ
ಹಾ ಒಂದೇ ಪೋಸ್ಟಕ್ ಕಾಂಪಿಟೇಷನ್ ಕೊಡ್ತಿದಾರ ಅವರು
ಓಹೋ ಎಲ್ಲ ರೀ ಇದೇ ತರ ಇರ್ಬೇಕ್ರೀ ಕಾಂಪಿಟೀಷನ್ ಒಂದ್ ಮನೆಯಲ್ಲಿ ತಂದೆ ಮಗನಿಗೆ ಕಾಂಪಿಟಷನ್ ಇರ್ಬೇಕು್ ತಂಗ ಅಕ್ಕ ತಂಗಿ ಕಾಂಪಿಟಷನ್ ಇರ್ಬೇಕು ಮತ್ತು ಅಪ್ಪ ಆ ಅಪ್ಪ ಮಗನಿಗೆ ಕಾಂಪಿಟೇಷನ್ ಈ ತರ ಇರ್ಬೇಕರಿ ಓದರ್ದಾಗ ಕಾಂಪಿಟೇಷನ್ ಪರ್ಪಸ್ ಸ್ಟಡಿಯಲ್ಲಿ ಎ
ಅವ್ರಗಏನ್ ಕಡಿಮೆ ಇದಾರೀ ಕಾಂಪಿಟಷನ್ ಕೊಡಕ ಅವರು ಅವರು ಏನಿದಾರಲ್ಲ ಅವರು ಅವ್ರ ಅವರು ಅವರು ಅವ್ರ ವೈಫ್ ಇದ್ದಾರಲ್ಲ
ಹಾ
ಹಲೋ ಇಟಲಿ ದೇಶದ ಪ್ರೈಮ್ ಮಿನಿಸ್ಟರ್ ಇದ್ದಾರೆ ಈಗ
ಅವಬಬ ಹ ಇಲ್ಲರೀ ಈಗ ಎಂತ ಕಡಿಮೆ ಎಂತ ಶ್ರೀಮಂತರ ಇದ್ರು ಅವ್ರತ್ರ ವಿದ್ಯೆ ಇದ್ರು ಆ ವಿದ್ಯೆ ಹೊರಗ್ ತರ್ಲೇಬೇಕ್ರಿ ಅದು
ಹೌದೌದು ಅದು ಪಿ ಎಂ ಅಂದ್ರೆ ಏನ್ ಗೊತ್ತಿಲ್ಲ ನಿಮ್ಗೆ
ಹಾ ಪಿ ಎಂ ಪ್ರೈಮ್ ಮಿನಿಸ್ಟರಾ
ಅಲ್ಲಾರೀ
ಹಾ
ಅದು ಒಂದು ನರ್ಸ್ ಅಂತ ನರ್ಸ್ ಪೋಸ್ಟ್ ಇದೆಲ್ಲಿ ಇಟಲಿಯಲ್ಲಿ ಪಿ ಎಂ ಅಂತಂದ್ರೆ
ಓ ಹೌದಾ ನಾ ಕೇಳಿಲ್ಲ ಈಗ ಈಗ ನೀವು ಸಡ ಈಗ ನಿಮ್ ಬಾಯಲ್ಲಿ ಕೇಳಿದ್ದ ನಾವು
ಅದು ಪೂರ್ತಿಯ ಸ್ವರೂಪ್ ಪಿ ಎಂ ಡಿ ಎಸ್
ಓಹ ಅದ ರೈತಿ ಅದು ಹಂಗಿದ್ಯಾ
ಹೌದು
ಅದು ಹೇಗೆ ನಿಮ್ಮ ಅಣ್ಣಗೆ ಇಟಲಿ ಹಣ್ಣು ಇದು ಇದಾಗಿದೆ
ಇಟಲಿ ಅಂದ್ರೆ ದೇಶ ಅಂತ ತಿಳ್ಕೊಂಡ್ರ ನೀವು
ಹಾ ರೀ
ಅಲ್ಲಾರಿ ಅಲ್ಲೇ ನಮ್ಮ ಒಂದು ಪಕ್ಕದಲ್ಲಿ ಒಂದು ಜಿಲ್ಲೆ ಇದೆ ಅಲ್ಲಿ ಜಿಲ್ಲೆಯಲ್ಲಿ ಒಂದು ಸಣ್ಣ ಊರ ಇದೆ ಅದರ ಊರ ಹೆಸರ ಇಟಲ್ಲಿ
ಕಲ್ಯಾಣ ಇದ್ದೀರಿ ಅದು ಇಟಲಿಕ್ ಅಲ್ಲಾ
ಹಾ ಇಟಲಿ ಕಲ್ಲು
ಹ ಅದ ಹೇಳ್ತೇನ್ ರೀ ನೀವು ಇಟಲಿ ಅಂದಿರೀ ಹೇಳಿ ನ ಅದರ್ ಕಂಟ್ರಿಗೆ ಹೋಗ್ಬಿಟ್ಟ ರ ನನ್ ಅಲ್ಲಿ ಹೋಗಬಿಟ್ಟೆ ನಾನು
ಅದು ಯಾಕಂದ್ರೆ ನಾವು ಶಾರ್ಟ್ ಫಾರ್ಮ್ ಆಗಿ ಜಾಸ್ತಿ ಅದೇ ಬಳಸೋದು ಇಟಲಿ ಅಂತಿ ಈಗ ಹೆಂಗಂತಂದ್ರೆ ಈಗ ನೋಡಿ ಇಲ್ಲಿ ಈಗ ಈಗ ಏನ್ ಹೇಳ್ಬೇಕಂತಂದ್ರೆ ಈಗ ನಿಮ್ಗೆ ಈಗ ನೀವು ನಿಮ ನಿಮ್ ಊರ ಹೆಸರು ಹೇಳ ಯಾವ್ದಾದ್ರು ಹೇಳ್ತನಿ ನಾನ್ ನಿಮ್ಗೆ
ನಮ್ಮೂರು ಇಲ್ಲೇ ಇದು ಯಾವದ್ರಿ ಶಾರದಾಳಿ ಅಂತ
ಶಾರದಾಳ್ಳಿ ಎಲ್ಲ ನಿಮ್ದ್ ಹೆಸರು ಅದು ಅದು ಊರಿನ ಹೆಸರು ಶಾರದಾಳ್ಳಿ ಅಂತ ನೀವ್ ಕರ್ತೀರಾ
ಹಾ ಹಾ ಯಾವ್ದೋ ಅದೇ ಯಾವ್ದ ಒಂದು ಗುಡಿ ಅಲ್ಲಿ ನಮ್ಮ ಗುಡಿ ಇದೆ ಶಾರದಾಂಬ ಶ್ರೀ ಶಾರದಳಾಂಬ ಶ್ರೀ ಅದ ಏನೋ ಗುಡಿ ಹೆಸರು ಇದೆ ಅದು ಅದಕ್ಕೆ ಅದು ಶಾರ ಶಾರದಾಳಿ ಅಂತ ಕರ್ತ
ಶಾರದಹಳ್ಳಿ ಶಾರದಹಳ್ಳಿ ಅಂತೇಳಿ ಕರ್ತೀವಿ ಅದ್ರೆ ಅದರ ಪೂರ್ಣ ಹೆಸರು ಏನಂತಂದ್ರೆ ಶಾರದಾಂಬಿಕ ಹಳ್ಳಿ ಅಂತೇಳಿದೆ ಆದ್ರೆ ಎಲ್ಲರೂ ಜನರು ಏನ್ ಕರೀತಾರ ಅಂದ್ರೆ ಶಾರದಾ ಹಳ್ಳಿ ಶಾರದಾಹಳ್ಳಿ ಅಂತ ಕರೀತಾರೆ
ಹೌದೌದು ಈಗ ಜನಗಳು ಹೆಂಗಂದ್ರೆ ಈಗ ಮನುಷ್ಯರಿಗ ಇಟ್ಟಿದ ಹೆಸರುನು ಕೆಡಿಸಸ್ತಾರೆ ಊರಿಗೆಟ್ಟ ಹೆಸರು ಕೆಡತಾರೀ ಈಗ ಆಲ್ಮೋಸ್ಟ್ ಈಗ ನೋಡ್ರಿ ಆ ಮನುಷ್ಯರ ಹೆಸರು ಎಷ್ಟು ಚೊಲೋ ಚಲೋ ಹೆಸರು ಇರ್ತದೆ ಈಗ ಮೈಬೂಬನವರು ಒಂದ ತಂದೆ ತಾಯಿ ಒಳ್ಳೆ ದೇವ್ರ ಹೆಸರು ಎಲ್ಲೇ ಹುಡುಕ ಡೆ ಮೈಬ ಅಂತ ಹೆಸರಿ ಇಡ್ತಾರೆ ದೊಡ್ಡಾದ ಆದೇ ಕರೆಯದೇನು ಮೈಬ್ಯಾ ಮೈಬ್ಯಾ ಅಂತ ಕರೀತಾರೆ ಇದರೀ
ಹಾ ಈ ಹಿಂಗೆ ನಮ್ ಫ್ರೆಂಡ್ ಇದ್ದಾರೆ ಒಬ್ರು ಮಲ್ಲಿಕ್ ಚಲ್ಲಿಕಾರ್ಜುನಯ್ಯ ಸಂಧೆ ಸ್ವಾಮಿ ಶೇಖರಯ್ಯ ಅಂತ ಹೇಳಿ ಒಬ್ಬರಿದ್ದಾರೆ
ಓ ಹೌದ ಆದ್ರೆ ತಂದೆ ಹಸರನು ಮೆನ್ಷನ್ ಆಗಿದಯಾ
ಹಾ ಇಲ್ಲ ಹೆಸರು ಹಂಗಿದೆ ಮಲ್ಲಿಕಾರ್ಜುನಯ್ಯ ತಂದೆ ಶೇಖರ ಅಯ್ಯ ಅಂತೇಳಿ
ತಂದೆ ಆಗ್ ಬರ್ತದ್ರಿ ತಂದೆ ಯಾರ ಹಾಕ್ಬೇಕದ್ರಾಗ
ಇಲ್ರಿ ಅವ್ರ ಹೆಸರೇ ಹಂಗಿದೆ ತಂದೆ ಶೇಖರಯ್ಯ ತಂದೆ ಅಂತಿಲ್ಲಲ್ಲಿ ತಂದಾ ಶೇಖರಯ್ಯ ಅಂತ ಹೇಳಿದೆ
ಓ ಮಲ್ಲಿಕಾರ್ಜುನ್ ತಂದಶೇಖರಯಾ
ಹಾ ಮಲ್ಲಿಕಾರ್ಜುನಯ್ಯ ತಂದಶೇಖರಣಯ್ಯ
ಹಾ ಹಾ ಹಾ ಇಲ್ಲ ಇಲ್ಲ ಬಾಳ ಸಣ್ಣದಿದೆ ಹೆಸರ ಇದು ಹ ಏನ್ ಕರಿತಾರೆ
ಮಲ್ಲಿಕಾರ್ಜುನ ಅಯ್ಯ ತಂದೆ ಅಂತ ಇಷ್ಟಕ್ಕತಾರೀ
ಹೌದಾ ಮಲ್ಲಿಕಾರ್ಜುನ ತಂದೆ ಮಲ್ಲಿಕಾರ್ಜುನ ತಂದೆ ಅಂತಾರೆ ಯಾಕ ಮಲ್ಲು ಅಂತ ಹೇಳ್ಬೇಕು ಶಾರ್ಟ್ಕಟೆಯಲ್ಲಿ
ಹಿಂಗಗೆ ನೋಡಿ ಈ ಮಂದಿ ಎಷ್ಟು ಇದಾರಂದ್ರೆ ಎಲ್ಲಾ ಶಾರ್ಟ್ಫಾರ್ಮ್ ಉಡಕ್ತಾರೆ ಈಗ
ಹೌದೌದು ಶಾರ್ಟ್ ಫಾರ್ಮ್ ಈಗ ಮುಂದ ಬರ್ತಾ ಬರ್ತಾ ಒಬ್ಬೊಬ್ಬ್ರಿಗೆ ಒಬ್ಬೊಬ್ಬ್ರ ಹೆಸರಿಗೆ ಅಥವಾ ಒಬ್ಬೊಬ್್ರ ಊರಿಗೆ ಒಂದ್ ಕೋಡಿ ಇಟ್ಟು ಬಿಡ್ತಾರೇ ಯಾರಿಗ್ ಗೊತ್ತು ಪಿನ್ ಕೊಡ್
ಹಾ ಈಗ ಈಗ ಏನಂದ್ರೆ ಮಲ್ ಅವ್ರ ಹೆಸರುದೆಲ್ಲ ಈಗ ಮಲ್ಲಿಕಾರ್ಜುನಯ್ಯ ತಂದ ಶೇಖರಯ್ಯ ಅಂತ ಹೇಳಿ ಹೇಳ ಒಬ್ಬರು ಏನ್ ಕರೀತಾರೆ ಅಂದ್ರೆ ಮಲ್ಲಿಕಾರ್ಜುನಯ್ಯ ತಂದೆ ಅಂತ ಹೇಳ ಒಬ್ರು ಕರೀತಾರೆ ಇನ್ನೊಬ್ರು ಮಲ್ಲಿಕಾರ್ಜುನ ಅಂತ ಹೇಳಿ ಒಬ್ರು ಕರೀತಾರೆ ಈಗ ಮತ್ತ ಬಾರ್ದ ಏನಂತಂದ್ರೆ ಬರೇ ಮಲ್ಲು ಅಂತೇಳಿ
ಹೌದಾ ಅದ ಇಲ್ಲರೀ ಯಾಕ ಈಗ ಒಬ್ಬನ ಹೆಸರು ಕರೆದ್ಮ್ಯಾಗ ಆ ಉಚ್ಚಾರಣೆ ಪದ ಉಚ್ಚಾರಣೆ ಹೇಗಿರ್ಬೇಕಂದು ಸ್ಪಷ್ಟವಾಗಿರ್ಬೇಕು ಅಂದಾಗ ಹೆಸರಿಗೊಂದು ಆ ಕಳೆ ಆ ಹೆಸರಿ ಕರೆ ಕರೆಕ್ಟ್ ಹೆಸರು ಕರ್ದನಂತೆ ಗೊತ್ತಾಗುತ್ತೆ
ಹೌದ್ರಿ ಹೌದು ಹ
ಈಗ ನಿಮ್ ನಿಮ್ಗೆ ನೋಡ್ರಿ ನಿಮ್ಮ ಹೆಸರು ಹೇಗಿದೆ ಹೆಬ್ಬುಲಿ ಅಂತ ದಾವದ್ ಅಂತಾರೆ ನಿಮ್ಗು ಆ ಕಡೆಕ್ ಹೆಬ್ಬುಲಿ ಅಂತಾರೆ ಬಟ್ ನಿಮ್ಮ್ ಪೂರ್ಣ ಹೆಸರೇನು ದಾವೂದಲಿ ಅಂತ ದಾವೂದ್ ಅಲಿ ಅಂತ ಇದೆಯಲ್ಲಾ
ಹೌದೌದು ಕುಡ ಹೌದ್ರಿ ಏನ್ಮಾಡಕ್ಕಗಲ್ಲ
- ಮತ್ತೆ ಸಮಾಚಾರ ಏನ್ಡದಿದೆ ಏನಿಲ್ಲ ಇದು ಹೊಲ ಏನ ಮಾಡಿದ್ರೆ ಪಾಯ ಏನ ಹತ್ತಿಗಿತ್ತಿ ಹಾಕಿದ್ರಾ ಇಲ್ಲ ಹೊಲದಲ್ಲಿ
ಇಲ್ಲಪ್ಪಾ ಅದು ಸಾಲ ಆಗಿತ್ತುಲ್ಲಾ ಮಾರಿ ಬಿಟ್ಟಿವ ಈಗ
ಏ ಸಾಲ ಆಗಿದ ಹೊಲಾನೇ ಮಾರದ ಹೆಂಗ್ಗ್ರಿ ಏನ ಸಾಲ ಏನ ತೀರ್ಸ ಏ ತಾಕತ್ತಿದ್ರ ತೀರ್ಸ ಹೊಲಾನೇ ಮಾರ್ಬಿಟ್ರ ಪೂರಾ
ಹಾ ತಾಕತಿ ಎಲ್ಲ ಮತ್ತೆ ನ್ ಮಾಡೋಕ್ಕ ಆಗತ್ತೆ
ಓ ಅಂಗ ಮ್ಮತ್ ಮಕ್ಳ್ ಎಲ್ಲವಾ ಮಕ್ಳ್
ಮಕ್ಕಳು ಎಲ್ಲಾ ಮಕ್ಕಳಂತರು ಮದುವೆನೇ ಮಾಡ್ಕೊಂಡಿಲ್ಲ ಗೊತ್ತಿದಲ್ಲ
ಓಹ ಯನಾ ಮದುವೆನೇ ಬ್ಯಾಚುಲರ್ ಆಗಿದೀರಾ ನೀವು
ಹಾ ತೊಂಬತ್ತೊಂದು ವಯಸ್ಸುದ್ದೆಗ
ಅಬಾ ಬಾಳ ಕಡಿಮೆ ವಯಸ್ಸಿನಲ್ಲಿಗ ಇದಾಗ್ಯದ ಬಿುಡಪ್ಪ ನಿಮ್ಗ ಮತ್ತ ಇನ್ನೊಬ್ಬ್ರಗನ ಅದ್ ನಿಮ್ ಹೊಲ ಇದ್ದಿದ್ದು ಪೂರಾ ಮಾರ ಎಷ್ಟಕ್ ಮಾರಿದ್ರ
ಏ ಈ ಜಾಸ್ತಿ ಏನ ಇಲ್ರಿ ಒಂದ್ ಇಪ್ಪತ್ ಸಾವಿರ ಮಾರವಿ
ಓ ಬಾಳ ಕಡಿಮೆ ಆಗಿದ್ರರಿ ಅದು ಎಪ್ಪತ್ ಸಾವಿರ ಅಂದ್ರೆ ಎಷ್ಟ ಎಕ್ರೆ ಇತ್ತು
ಒಂದು ಮುನ್ನೂರ ಎಕ್ಕ್ರೆ ಇತ್ತು
ಓಹ ಮುನ್ನೂರು ಗುಂಟೆನ ಅದೇ ಮುನ್ನೂರು ಗುಂಟೆಗೆಗ್ ಬಾಳ್ ಕಮ್ಮಿ ಕೊಡ್ತಾರೆ ಈಗೆಲ್ಲಾ ನೀವ ನೀವ ಸರ ಪಾಡ್ ಬಿಡ್ರಿ ಮುನ್ನೂರು ಗುಂಟೆ ಎಷ್ಟು ಕೊಟ್ಟಿರಿ ಅಂತ
ಮುನ್ನೂರ ಎಕರೆ ರೀ ಮುನ್ನೂರ್ ಕುಂಟೆಲ್ಲಾ
ಹೌದು ಇಲ್ಲ ರೀ ನಮ್ ಕಡೆ ಮುನ್ನೂರು ಎಕರೆಗೆ ಮುನ್ನೂರ ಕು ಕುಂಟೆ ಅಂತಾರೆ ನಮ್ಮ್ ಕಡೆಗೆ ಈ ಕಡೆ ಭಾಷೆ ಈ ಕಡೆ ಇದದೆ ಅಲ್ಲಾ ಈ ಕಡೆ ಹಾವೇರಿ ಸೈಡು ಕುಂಟೆ ಅಂತಾರೆ
ಮತ್ತೆ ಗುಂಟೆಗೆ ಏನಂತಾರೆ
ಗುಂಟೆೆಗೆ ಏನಂತಾರೆ ಕೊಟಾ ಗುಂಟೆರಿಗೆ ಎಕ್ಟರ್ ಅಂತಾರ ಎಕ್ಟರ್
ಹಾ ನಂಬಲ್ಲಿ ಏನಂದ್ರೆ ಮುನ್ನೂರು ಹೆಕ್ಟರ್ ಕೊಟ್ಟಿ ನೋಡಿ
ಓ ಆ ರೀತಿಯನಾ ಹಾ ಹ ಇದು ನಿಮ್ ತಾತಾರದ ಎಷ್ಟ ಕಡೆ ಬಾಳ ಎಕ್ಕಾರೆಯಿತಾ
ಹಾ ಇಪ್ಪತ್ ಸಾವಿರ ಅಂದ್ರೆ ನನಿಮ್ಮಲ್ಲಿ ಎಷ್ಟು ಕೇಳೀನಿ ಇಪ್ಪತ್ತು ಸಾವರ ಅಂದ್ರೆ
ಹೇ ನಮ್ಮಲಿ ಅದು ಮುನ್ನೂರು ಎಕ್ಟ್ರ ಅಂತಿರಲ್ಲ ಅದಕ್ಕ ನಾವು ಕಮ್ಮಿ ಕೊಡ್ತೀವಿ ಹತ್ ಹತ್ತರಿಂದ ಹದ್ನೈದು ಸಾವಿರ ಕೊಡ್ತೀವಿ ನಾವು
ಅದು ನಂಬಲ್ಲಿ ಇಪ್ಪತ್ ಸಾವಿರ ಅಂದ್ರೆ ಅದು ಇಪ್ಪತ್ ಸಾವಿರ ಇಂಡಿಯನ್ ರುಪೀಸ್ಲ್ಲ ಅದು ಭಾರತೀಯ ರುಪೀಸ್ಲ್ಲ ಅದು ಇಪ್ಪತ್ ಸಾವಿರ ಅದು ಅಮೆರಿಕದ ಡಾಲರ್ ಇದೆ ಅದು
ಓ ಡಾಲರ್ ಕಂಪೇರ್ ಮಾಡ್ತೀರ ನೀವು ಹೌದ್ದೌದು ಇಲ್ಲ ಎಲ್ಲ ಬಾಳ ಯಾಂದ್ರೆ ಹೊಲ ಫಲವತ್ತದ ಇರ್ತೇನ ಹೊಲ ಫಲವತ್ತದೆ ಒಳ್ಳೆ ಮಣ್ಣು ಇರ್ತೇನೆ ಹೊಲದಲ್ಲಿ
ಮಣ್ಣ ಅಂದ್ರ ಏನು ಕೆಂಪು ಮಣ್ಣು ಇತ್ರಿ ಅದ್ರಲ್ಲಿ ಕಲ್ಲ ಇದು ಅಂದ್ರೆ ಏನು ಇಷ್ಟು ಕಲ್ಲಿದ್ದ ರಿ
ಹೌದೌದೌದು
ಹ ಅಂದ್ರು ಹೊಲ ಅಂದ ಎ ನಂಬರ್ ಒಂದು ನಂಬರ್ ಇತ್ರಿವಲ್ಲ
ಓ ಹಂಗಿದಮ್ಮತ್ ಅಷ್ಟು ಚಛಲವಲ ಯಾಕ್ ಬಾರರಿ ಅಪ್ಪಾ ನೀವು
ಆದ್ರೆ ಅದು ಅದು ಕಲ್ಲಿದ್ದು ಅಲ್ರ ಅದ್ರಾಗ ಎಷ್ಟು ಕಲ್ಲಿದ್ದು ಅಂದ್ರೆ ಅವು ಬೆಳೆಗಳಿಗೆ ಮ್ಯಾಗ ಬರ್ ಬರಕ ಬಿಡ್ತಿರ್ಲ್ಲ ಅಷ್ಟು ಒಳ್ಳೆ ಹೊಲ ಇತ್ತು ನಮು
ಓಹ ಅದು ಯಾಕಂದ್ರ ಕಲ್ ಸರ್ಕಿನನ್ ಸಮಯ ಪ್ರಾಬ್ಲಮ್ ಆಲತ್ತಿದ್ದೇನೋ ಅದಕೇ ಮಾರ ಆದ್ರೆ ಒಲ್ಲ ಕಲಾನೇ ಅದು ಕಲ್ಲು ಬಾಳಿಸಲ್ ಕಿಂದೆ ಆ ಬೆಳೆಗಳು ಚೆನ್ನಾಗ್ ಬರ್ತಿಲ ಅಲ್ವ ಹೌದು ಹೊಲ್ಲದಲ್ಲಿ ಅದು ಕಲ್ಲ ಏನ್ ಮಾಡ್ಬೇಕಿತ್ತು ನೀವು ಟ್ಯಾಕ್ಟ್ರರ್ ಅಂತತ್ತ ಹಾ
ನ್ದ ಕಲ್ಲಿನಿಂದ ನ ಏನು ಕೂಡ ತೊಂದರೆ ಆಗ ಲಿಲ್ಲ
ಹಾ
ನಮ್ಗೆ ಏನ್ ತೊಂದರೆ ಆಗಿದೆ ಅಂದ್ರೆ ಆ ಮಣ್ಣಿನಿಂದ ತೊಂದರೆ ಆಗಿದ್ದು
ಓ ಇದೇನ್ರೀ ನೀವು ಮಣ್ಣಿನಿಂದ ತೊಂದರೆ ಆಕಾಗತ್ತೆ ಮಣ್ಣೆ ಒಬ್ಬೊಬ್ರು ಮಣ್ಣಿಗೆ ಪೂಜಿಸ್ತಾರೆ ಮಣ್ಣೆ ದೇವ್ರ ಅಂತಾರೆ ಮಣ್ಣೆ ಹೆಂಗ ಅದು ನಿಮ್ಗೆ ಇದ ಆಗುತ್ತೆ
ಹ ಹದ್ರೆ ಎಲ್ಲಾ ನಮ್ ಕಡೆ ಹಿಂಗಗೆ ಇರ್ತಾರೆ ಎಲ್ಲಾ ಮಂದಿ
ಓ ಹೌದಾ ಅದು ಹೆಂಗಂದ್ರೆ ಕ ಅದು ಮಣ್ಣು ನಿಮ್ಮ ಮಣ್ಣು ಚಲೋ ಬೆಳೆ ಕೊಡ್ತ ೋ ಅದ್ೇ ಮಣ್ಣಿಗೆ ಸ್ವಲ್ಪ ನೀವು್ ದೋಷ ಮಾಡ್ತರಾ ರೈಟ್ ರೈಟ್ ಅಂದ್ರ ಬಿೀ ರೈತರು ನೋಡ್ರಪ್ಪಾ ಮಣ್ಣಗ್ ದೋಷ ಮಾಡಲ್ಲ ಈಗಿನ ಕಾಲದಾಗ ಮಣ್ಣು ಪೂಜಿಸ್ತಾರ ಮಣ್ಣಿನಲ್ಲೇ ಬೆಳೆದು ಬೆಳೆಗಳೆಲ್ಲ ಇ ಆ ಕ ಸಡಿ ಆಗ ನಿಮ್ಮ ಸಂಸ್ಕೃತಿ ಆಯ್ತಾ ಸ್ವಲ್ಪ ನಾನು ಊಟ ಮಾಡ್ತೀನಿ ಆಮೇಲೆ ಕೆರೆ ಮಾಡ್ತೀನಿ ಇನ್ನೋ ಒಂದು ನಿಮಿಷ ಬಿಟ್ಟು ಆಯ್ತಾ
ಸರಿ ಆಂಬಲ್ಪಟ